ಒಳ್ಳೆ ಕೆಲ್ಸಲ್ಲೇ ಹಲೋ ಇಲ್ಲ ತರಗತಿಗಳು ಇದಿಲ್ಲಪ್ಪಾ ಈಗ ಮೈಸೂರು ಅಂತ ಇದ್ರು ಒಬ್ರು ನಮಗೆ ಮೈಸೂರು ಅವ್ರೇನನು ಬಂದಿಲ್ಲ ಇ ಹನ್ನೆರಡ ಗಂಟೆ ಕ್ಲಾಸ್ ತಗೋ ತಗೋತಾರಂತೆ ಅದಕ್ಕೆ ಹೊರಗಡೆ ಬೈ ನೋಡು ಟೀ ಕುಡಿ ಬೇಕಂತ ಇದೀಯಪ್ಪ ಟೀ ಕುಡಿಲಿಲ್ಲ ಹಂಗೆ ಗ್ರಂಥಾಲಯಕ್ಕೆ ಬಂದ್ ಬಿಟ್ಟಿವಿ
ಹೌದೌದು ಗ್ರಂಥಾಲಯದಲ್ಲಿ ಓದ್ಕೊಳ ಕೂತ್ರೆನ್
ಇಲ್ಲಾ ಇಲ್ಲ ಗ್ರಂಥಾಲಯ ಹೊರಗಡೆ ಕುಂತಿ ಇದ್ದೀವಿ ಓದೇಕಂತ ಮಾಡಿದ್ದಿವಿ ಆದ್ರಜಕ ಮನ್ಸ ಬರಲಿಲ್ಲ ಅದಕ್ಕೆ ಹೊರಗಡೆ ಕುಂತಿವ್ ನೋಡು.
ಪ್ಪ ಇದು ಕರೆ ಮಾಡಿನೂ ಬಾಳ ದಿನ ಆಗಿತ್ರಿ ಅದ್ರ ಸಂಬಂಧ ಕರೆ ಮಾಡಿದ್ರೆನ್ರಿ.
ನಿಮ್ಮನ್ ಭೇಟಿ ಆದಂಗೂಡ ಆಗುತ್ತೆ ಕರೆ ಮಾಡ್ದಂಗ್ ಗುಣ ಆಗುತ್ತೆಂತ ಹೇಳಿ ಸುಮ್ಮನೆಲಿ. ಕುತಿನೋಡಪ್ಪಾ ಏನ್ ಮತ್ತೆ ನೀ. ನೀವೇನ್ ನಡಸಿರಿ ನಿಮ್ದು ನಿಮ್ ತರಗತಿಗಳಿಲ್ವ ಇವಾಗ ಕರೆ ಮಾಡಿದೀವಲ್ಲ.
ತರಗತಿಗಳು ಮಧ್ಯಾಹ್ನ ಯಾಡ್ರು ತನ ಇಲ್ರಿ.
ಮಧ್ಯಾನ ಎರಡ ಗಂಟೆತನ ಇಲ್ವಾ ನಿಮ್ಗೆ ಅಂದ್ರೆ ಏನ್ ಶಿಕ್ಷಕರ ಬಂದಿಲ್ವ ನೀವು ಬಂಕ್ ಮಾಡ್ಬಿಟ್ರ ಕ್ಲಾಸ್ನ.
ಶಿಕ್ಷಕರು ಬಂದಿಲ್ರಿ ನಾವೆಲ್ಲಿ ಬಂಕ್ ಮಾಡಮ್ರಿ ಅಟ್ ಅಟ್ಯಾನ ಸೊತ್ ಬರಲಿಕ್.
ಹೌದೌದು ಮಾರಾ ಹಾಜರಾತಿ ಕೂಡ ಕೂಡಾ ಇಲ್ಲಾ ಇದಾಗುತ್ತೆ ಮತ್ತೆ ಕನ್ಸಿಡರ್ ಆಗುತ್ತೆ ಐದ ಮಾಕ್ಸ್ ಬೇಕಂದ್ರೆ ಹಾಜರಾತಿ. ಇರ್ಲೇಬೇಕ್ ನೀವು ಹೌದು. ಹೌದು ನಮ್ಗೂಡ ನಮ್ಗೂಡ ಇದೇ ರೂಲ್ಸ್ ರೂಲ್ಸ್ ಮಾಡದ್ದಾರೆ ಮತ್ತೆಲ್ಲ ರೂಲ್ಸ್ನ್ ಫಾಲೋ ಮಾಡಬೇಕಲ್ಲ ಮತ್ತೆ ನಾವು.
ಮಾಡ್ಬೇಕ್ ಮಾಡ್ಬೇಕ್.
ಮಾಡಿದ್ರೆ ಮತ್ತೆ ನಮ್ಗೆ ಅಂಕ ಸಿಗ್ತಿಲ್ಲ ಅಂದ್ರೆ ಆಯ್ತು ಮನೆಗ ಹೋಗ್ಬಬಿಡದೆ. ಮನಿಗ ಹೋಗಬಿಡದ ಕಡಿಮ ಅಂಕಗಳ ಬರ್ತವ ಆಮೇಲೆ ಮತ್ತೆ ಅವ್ರಿಗ ಕಾಲ್ ಕೈ ಹಿಡಿಬೇಕಾಗತ ಹೋಗಿ ಕೊಡ್ರಿ ಮಾಕ್ಸ್ ಕೊಡ್ರಿ ಮಾಸ್. ಕೊಡ್ರಂತ ಹೇಳಿ. ಮತ್ತೆ ನಡ್ಸೀರಿ ನೀವು ಏನು ನಿಮ್ದು ಏ ತರ ನಿಮ್ ವಿದ್ಯಾಭ್ಯಾಸ ಏನ್ ನಡ್ತೀದೇ ಈಗ.
ವಿದ್ಯಾಭ್ಯಾಸ ಈಗ ಪರೀಕ್ಷೆಗಳ ಅದಾವಲ್ರಿ.
ಯಾವು ಅಧ್ಯಾಯಗಳ ಅಧ್ಯ ಪರೀಕ್ಷೆಗಳ ಇದಾವ ನಿಮ್ಮುವು. ಹ್ಮ ಹೆಂಗೊ ಚನ್ನಾಗ್ ಓತ್ತಿದಿರಾ ನೀವು ನಾವು ಕೇಳ್ಪಟ್ಟಪ್ಪ ನಿಮ್ ಕಿರಣ್ ಹೇಳ್ತಿದ್ರು ಏ ಇಲ್ಲ ಗೊಲ್ಲಳವ್ರು ಬಾರಿ ಓ ತರಂತ ಹೇಳಿದ್ರಪ್ಪಾ. ಬೆಳಗ್ಗೆ ಮು ಬೆಳಗ್ಗೆ ನಾಕ್ ಗಂಟೆಗೆದ್ದೇಳರ್ತಾರೆ ಮತ್ತ ರಾತ್ರಿ ಒಂದು ಗಂಟೆತನ ಓದ್ತರ ಅಂತ ಹೇಳಿದರಪ್ಪ ಅವ್ರು ನಿಮಗೆ.
ಏನಿಲ್ರಿ ಅಷ್ಟೇ ಸುಮ್ ಎಕ್ಸಾಮ್ ಹಿಂದಿನ್ ಇದು. ಪರೀಕ್ಷೆ ಹಿಂದಿನ ದಿನ ಯಾಡ್ ದಿನ ಯಾಡ್ ತಾಸ ಓದದ್ರಿ.
ಅವ್ರು ಕಿರಣ್ ಅವ್ರು ಹೇಗ್ ಹೇಳಿದ್ರ ಗೊತ್ತಾ ತಾವ ಓದ್ತಿದ್ರೆ ತಾವ ಓದದ್ ಬಿಟ್ಟು. ನಿಮ್ ಮೇಲೆ ನಿಮ್ಮೆಲೆ ಗೋಬೆ
ಆರೋಪ ಇದ್ ಮಾಡತ್ತಾರ ನೋಡ್ರಿ ನಮ್ಯಾಗ.
ಅದೇ ನಿಮ್ಮ್ಯಾಗ ಗೋಬಿ ಕೂಡ್ಸಿದ್ದಾರ ಅವ್ರ ತಾ ಓದ್ತಾರ ಅದನ್ನಲ್ಲ ನಿಮ್ಮ್ಯಾಲ ಹಾಕಿದ್ದರ ಅದ್ನ.
ಇದು ಏನೈತ್ರಿ ಕಿರಣ್ ಅವ್ರದ್ದು ಪ್ರೊಸೆಸಿಂಗ್.
ಅದು ಪ್ರೊಸೆಸಿಂಗ್ ಅನ್ನ ಬಿದ್ದಿದೆ ಅಂತ ಹೇಳಿ ಅವ್ರು ಎಲ್ಲ ಮುಗಿದಿರ್ಬೇಕದ ಹೋಗಿದ್ರ. ಇ ಈಗ ನಾ ಏನ ಕೇಳಿಲ್ಲ ಅಂದ್ರ ಇನ್ ಬಂದ್ಮೇಕ ಕೇಳ್ಬೇಕ. ಮುಗ್ಸಗೊಂಡ ಬರ್ತೀರ ಮುಗಸೊಂಡ್ ಬರ್ತಿನಂತ ಹೋಗಿದ್ರ ಅವ್ರು ಅಕಡೆ ವಾಪಸ್ ಬರ್ಲೇ ಇಲ್ಲ ಈ ಕಡೆ ಬಂದೆ ಇಲ್ಲ ಅವ್ರು.
ಬಂದಿಲ್ರಿ ಕ್ಲೈ ಇದು ಪರಿ ಇದಕ್ ತರಗತಿ ಬಂದಿದ್ರಿಲ್ರಿ.
ಇಲ್ಲಿ ತರಗತಿ ತರಗತಿ ನಂಗ ಯಾಕೊ ಡೌಟ್ ಇದೆ ಬಂದ್ರ ಬರೋರ ಇಲಕರ ಇಲ್ಲ ಅವ್ರು ಯಾಕೆಂದ್ರ ಪ್ರೊಸಿಂಗ್. ತುಂಬಾ ತುಂಬ ಇತ್ತಂದ್ರ ಅವ್ರ.
ಹೌದ್ರಿ.
ಅವರು ಒಂದ ಒಂದ ಒಮ್ಮ ಒಳಗೋದ್ರು ನೀರ್ ಬದಿಲಂತ ಹೇಳಿ ವಾಪಸ್ ಹೊರಗ ಬಂದ್ರು ಅವ್ರ.
ಮತ್ ಹೆಂಗ್ರೀ ಮತ್ ಇದು ಕಾಲೇಜ್ ನಲ್ಲಿ ನೀರ್ ಇಲ್ಲಾಂದ್ರೆ.
ಮಹಾವಿದ್ಯದಲ್ಲಿ ನೀರ್ ಇರ್ಲಿಲ್ಲಾಂದ್ರೆ ಕಂಬೆ ಮಳಕತ್ ಅಂದ್ರೆ ಯಾವಾಗಾದರು ತೊಂದ್ರೆ ಆಗ್ತಿರ್ತವಪ್ಪಾ ಅವು. ಅಂದ್ರೆ ಅವ್ರು ಇ ಇವ್ರು ಇವ್ರುಸ ಸಂದರ್ಭದಲ್ಲಿ ಆಗ್ಬಿಟ್ಟವೋ ಅದಕ್ಕ ಸ್ವಲ್ಪ ಸಮಸ್ಯೆ ಆತ ಅಷ್ಟೇ ಏನಿಲ್ಲ ಆಮೇಲೆ ಹೇಳಿದ್ರ ಅವ್ರು ಮಾಡ್ ತರೆಲ್ಲ ಮಾಡ್ತಾರೆ ಹೇಳಿದನೆಲ್ಲ ಮಾಡ್ತಾರೆ ಎಲ್ಲ ತೊಂದರೆನೆಲ್ಲಾ ಪರಿಹಾರ ಮಾಡ್ತಾರೆ ಆದ್ರೆ. ಈಗ ಇವ್ನೋದ್ ಸಮಯದಲ್ಲಿ ಇರ್ಲಿಲ್ಲವು ಪಾಪ.
ಹೌದ ಇದು ಬೋರ್ ಬೋರ್ ಕೆಟ್ಟದೇನ್ ನೋಡ್ರಿ.
ಮತ್ತ ನಮ್ಮ ವಸತಿ ನಿಲಯದಲ್ಲಿ ಕೂಡ ಬೆಳಗ್ ಹೀಗೆ ಆಗಿತ್ತು.
ಹ್ಮ ರೀ.
ಆಮೇಲೆ ಆಮೇಲೆ ವಾಚ್ಮನ್ ಅಂ ವಾಚ್ಮನ್ ಕರೆದು ಎಲ್ಲ ಹೇಳಿದೆವು ಆಮೇಲೆ ಅವ್ರು ಬಂದು ಮಾಡೋದ್ರು ನೀ ನೀರ್ ಬಂದ್ವು ಆಮೇಲೆ.
ಎ ಎಲ್ಲ್ ಎಲ್ಲಿ. ಎಲ್ಲಾ ವಿದ್ಯಾರ್ಥಿಗಳು ಸಾಲ ನಿಂತ ಬಿಟ್ಟಿದ್ದಾರೆ ಸ್ನಾನ ಮಾಡೋಲು ಪಾಪ ನಿಮ್ ಅವಕ್ ಮಲ್ಲಿಕಾರ್ಜುನ್ ಅಂತ್ರು. ಆ ಕಡಿಂದ ಈ ಕಡೆ ಉಳ್ಳಾಡ ಕತ್ಬಿಟ್ಟಿದ್ದಾರೆ ಏನು ಏನಾಯ್ತ ಏನಿಲ್ಲ ಗೊತ್ತಿಲ್ಲ. ಅಂದ್ರೆ ಸ್ನಾನ ಮಾಡ ಇರೋದಾದ್ರಂತ ಅವ್ರಿಗೆ ಪರಿಶೀರ ಹೋಗೋ ಹೋಗೋವತ್ತಿಗೆ ಸ್ನಾನ ಮಾಡ್ಬೇಕಂತ ಅವ್ರು.
ಹ ದಿನಲ್ಲೂನು ಮಾಡ್ತಿರ್ಬೇಕ್ರೀ ಅವ್ರು ಸ್ನಾನ.
ರು ಏನೋ ಒಂದೂಂದ್ ದಿನ ಬಿಡ್ತಾರ ಅಷ್ಟ ಯಾವಾಗಾದ್ರು ಬಿಟ್ಟಿರ್ತಾರೆ.
ಅಹಾ
ಹ್ ನೋಡ್ರೀ ಹೆಂಗಿರ್ಬೋದ್ ಅವ್ರು ಊರಿಗೆ ಹೋದ್ರೇ ಮಾಡಲ್ಲ ಸ್ನನ ಇಲ್ಲಿದ್ರಷ್ಟೇ ಮಾಡ್ತಾರಂತ ಸ್ನನನ.
ನೋಡ್ರಿ ಹೆಯಾಂಗ ಇರ್ಲಿಕ್ಕಿಲ್ಲ.
ಇವೆಂತ ಹುಡ್ರುರು ಬಂದ್ ನಾನ್ ಅಂದ್ರೆ ಮತ್ತೆ ಚೆನ್ನಾಗ್ ಕಾಣಿಸ್ಬೇಕಲ್ಲ. ಪ್ರೆಸೆಂಟೇಷ ಪ್ರೆಸೆಂಟೇಷನ್ ಚೆನ್ನಾಗಿ ಇರ್ಬೇಕಲ್ವಾ. ಎ ಇಲ್ಲ ಬಿಡ್ರಿ ಅವಂಗನ್ ಹಂಗೇನ್ ಕಾಣಲ್ಲಪ್ಪ ಕಾಣ್ತಿಲ್ಲ ನನ್ಗಂತ್ರು.
ಹ್ಮ್ ಹ್ಮ್
ಇಲ್ಲ ಹಂಗೇನಿಲ್ಲ ಅವರು ಹಂಗೇನಿಲ್ಲ ಅಂತ ಮನ್ಷ ಚೆನ್ನಾಗಿ ಒಳ್ ಒಳ್ಳೆದಾದ್ರೇನ್ ಸ್ವಲ್ಪ ಯಾವೋ ಆದ್ರ ಎಕರೆ ಪಕ್ರೆ ಮಾಡ್ತಿರ್ನೆ ಮತ್ತೆ ಸೈಸ್ಕೊಂಡು ಹೋಗ್ಬೇಕಾಗುತ್ತೆ.
ಹ್ಮ್ ಹ್ಮ್ ಹ್ಮ್
ಮತ್ತೇನು ಏನು ಏನು ಸ್ಪರ್ಧಾತ್ಮಕ ಪರೀಕ್ಷೆ ಏ ಪರೀಕ್ಷೆ ಏನ್ ಇದಾಗಗ್ತಿದರಾ ತ ತಯಾರ ಆಗ್ತಿದೀರ ನೀವು.
ತಯಾರ ಆಗ್ಬೇಕ್ರಿ ಈ ಪರೀಕ್ಷೆಗಳು ಅದಾವಲ್ರೀ ಅದ್ರ ಸಂಬಂಧ ಈಗ ಅದು.
ಸ್ವಲ್ಪ ಬಿಟ್ಟ್ ಓದ ಓದೋದು ಬಿಟ್ಟಿದ್ದೀರಾ ನೀವು ಎರಡ್ ತರಕ ಮತ್ತೆ ಪೀಸಿದ್ ಇದೆ ಅಲ್ಲ ಅದ್ ಅ
ನೀವು ಪಿಸಿ ಓದಲ್ರಿನಾ ಬೇರೆ. ಸ್ಪರ್ಧಾತ್ಮಕ ಪರೀಕ್ಷೆ ಓತ್ತೇನ್ರೀ ಓದತೀರ ನೀವು ಕೃಷಿ ಬಗ್ಗೆ ಎಓ. ಹಾ ಹಾ ರೀ ಯಾವದ್ರ ಒಂದ್ ಓದ್ಬೇಕಲ್ರೀ ಎಓನು ಅಲ್ಲ.
ಯಾವ್ದಾದ್ರು ಮತ್ ಯಾವ್ದಾದರು ಸ್ಪರ್ಧಾತ್ಮಕ ಅಲ್ಲ ಮತ್ ಯಾವ್ದ್ರು ಮಾಡ್ಕೊಂಡ್ರೇ.
ಮಾಡ್ಕೊಂಡ್ರೆ ಸಾಕಪ್ಪ ಒಂದು ಏನಪ್ಪ ಗೊ ಗೊ ಸರ್ ಬೇರೆ ನೌಕರಿ ಬಂದ್ರೆ ಸಾಕು ಹೌದ್ ಹೌದ್ರೀ. ಯಲ್ಲಾ ಸರ್ಕಾರಿ ನೌಕರಿ ಬಡ್ದಆಡ್ಲರತ್ತಾರೀ ಈಗ.
ಸರ್ಕಾರ ನೌಕ್ರಿ, ಬೇಡಕತಾರ್ರೀ ಅಲ್ಲಿ ರೈತ ಏನ್ ಮದುವೆ ಆಗಬೇಕು ಈಗ ರೈತರು ಏನ್ ಮಾಡಬೇಕ್ ಹೇಳ್ರೀ. ರೈತರು ಒಂದ್ ತಲೆ ಒಂದ್ ತಲೆ ಹೋರಾಟ ಮಾಡ್ತಿದಾರೆ ರೈತರ ಮಕ್ಕಳು ಏ ನಮಗೆ ಕ ಕನ್ಯನೇ ಸಿಗತ್ಲ ಅಂತ ಹೋರಾಟ ಮಾಡ್ತಿದ್ದಾರೆ ಒನ್ ಸೈಡ್ ಅಲ್ಲಿ.
ಹೋದ್ ಬಿಡ್ರಿ ಅದು ಕನ್ಯನು ಬಾಳ ಸಿಗಲ್ಲಾಗ ಬಿಡ್ರೀ ಈಗ.
ಸಿಗಲ್ ಅಗದ ಎಕಡೆ ಹುಡುಕುದ್ರು ಆ ಕಡೆ ಮಧ್ಯ ಆಂಧ್ರ ಪ್ರದೇಶ ಕಡೆ ಹೋದ್ರೆ ಕನ್ಯಾ ಸಿಗ್ತ ಇಲ್ಲ ಈ ಕಡೆ ಕರ್ನಾಟಕ ತಮಿಳ್ನಾಡು ಕಡೆ ಹೋದ್ರು. ಅಲ್ಲಿ ರೈತ ಹೋರಾಟ ಮಾಡ್ತಿದ್ದಾರೆ ಮತ್ತೆ ಈ ಕಡೆ ಕನ್ನಡದಲ್ಲಿ ಕೂಡ ಒಂದಲ್ಲ ಆಗ್ತಿದೆ ಚಳವಳಿಗಳು ಆದ್ರೆ. ಹೊರ ಬಂದಿಲ್ಲ ಅಷ್ಟೇ ಹೊರ ಬರೋ ಸ್ವಲ್ಪ ಸಮಯ ತಗೊಳ್ಳುತ್ತೆ.
ಎಲ್ಲ ತಮಿಳುನಾಡು ಅದು ನೋಡ್ರಿಲ್ರಿ ವಿಜಯ್ ತಳಪತಿ ಬಂದ್ ಹೆಂಗ ಡೆವಲಪ್ಮೆಂಟ್.
ಏ ಡ್ ಅದ ಅ ಆರ್ತ ಮಾಡ್ ಡೆವಲಪ್ಮೆಂಟ್ ಮಾಡತ ವಿಜಯತಲಪತಿ ಹೇಳಬೇಡ ಅವ್ರ ಬಗ್ಗೆ. ಅವ್ರ ಚಲನಚಿತ್ರ ನೋಡಿದ್ರಲ್ಲ ಹೇಗಿದೆ ಅಂತ ಹೇಳಿ ಜನನಾಯಗ ಬರ್ತಾದೆ ಇದೇ ಜುಲೈ ಇಪ್ಪತ್ತಾರಕ್ ಜನನಯಕ ಬರ್ತ ಇದೆ.
ತುಂಬಾ ಚೆನ್ನಾಗಿದೆ ಅತ್ರರಿ ಅದನ್ನು ಕೇಳ್ಪಟ್ಟೆರೀ.
ಚೆನ್ನಾಗಿದೆ ಬಾರಿ ಇದವೇ ಇದು ಒಂದ್ ಇದೆ ಅದು. ಅವರು ಅ ಅಭಿಮಾನಿವೃಂದ ಅಭಿಮಾನಿಗಳ ಒಂದು ಅಂಗೆ ಹೊಂದಿದ್ದಾರೆ ಅವ್ರು ನಮ್ ಕನ್ನಡದ ಕೂಡ ಅಭಿಮಾನಿಗಳ್ ಇದಾರೆ ಅವ್ರಿಗೆ. ಅದು ತು ಇಲ್ಲ ಅದೆ ಇದೆ ಮೊನ್ನೆ ಗೋಡ್ ಅಂತ ಬಂತ್ ನೋಡು ಅವ್ರು ಅವರು ಅವ್ರ. ಚಲನಚಿತ್ರ ಗೋಟ್ ಅಂತ ಬಂತ್ ನೋಡು ಗೋಟ್.
ಹಾ ಹಾ ರೀ
ಅದು ಕೂಡ ಬಾಳ ಬಾಳ ಕಲೆಕ್ಷನ್ ಮಾಡ್ತದು. ಎಲ್ಲ ಧೂಳ್ ಎಬ್ಬಿಸಿ ಬಿಡ್ತ ಇಷ್ಟೆ ಧೂಳ್ ಎಬ್ಬಿಸಿಬಿಡ್ತದ್ ಅದು.
ಗೋಟ್ ರಿ.
ಹಾ ಅದೇ ಆರು ಸು ಸುಮಾರು ಆರುನೂರು ಕೋಟಿ ಸನಿಕ ದುಡ್ದಿದೆ ಅದು.
ಎಲ್ಲಾ ನಮ್ ಕನ್ನಡ ಇಂಡಸ್ಟ್ರಿ ಬಿಟ್ಟು ಬೇರೆ ಇಂಡಸ್ಟ್ರಿ ಅವ್ರು ದುಡಿತಾರ, ನಮ್ ಕನ್ನಡದ ಇದು
ಅಂದ್ರೆ ನಮ್ ನಮ್ ತೊಂದ್ರೆ ಏನ್ ಗೊತ್ತಾ ನನ್ ಕನ್ನಡದಲ್ಲಿ ಇದು ಕಂಟೆಂಟ್ ನ ಚೆನ್ನಾಘ ಮಾಡಲ್ಲ ಅವ್ರು. ಸ್ವಲ್ಪ ನೋಡ್ ನೋಡು ನೋಡುಗರಿಗೆ ಸ್ವಲ್ಪ ಉತ್ಸಹ ಬರ್ಬೇಕು ಉಲ್ಲಾಸ ಬರ್ಬೇಕ್ ನೋಡಕಂತ್ರೆ. ಓ ಈಗ ಸಿ ಈಲ್ಲಿ ಈಗ ಹದು ಈಗ ಬ ಅಂತಿ ಸ್ವಲ್ಪ ಊಹೆ ಮಾಡಕ್ ಕೂಡ ಬರಬಾರ್ದು, ಇಲ್ಲಿ ನಾವೆಲ್ಲ ಊಹ ಮಾಡ್ಬಿಡ್ತಿವಿ. ಕನಿಷ್ಠ ಎಲ್ಲ ಊಹೆ ಮಾಡಿಬಿಡತಿವ್ವಿ ಫಿಲ್ಮ್ ಹೀಂಗೆ ಇರ್ಬೋದು ಅಂತ ಹೇಳಿ.
ಹೌದ್ ಬಿಡ್ರಿ ಹೌದು.
ಮತ್ ಮೊದಲ್ ಇದ ಮಾಡತಪ್ಪು, ಅವರ್ ಇದ್ ಬಿಟ್ರೆ ಸ್ವಲ್ಪ ಚನ್ನಾಗಿನೋ ಇಲ್ಲಂದ್ರೆ ಮತ್ತೆ ಈಗ ಈಗ ಹೋಗಬೇಕಾಗುತ್ತೆ. ಯಷ್ಟ ಅವರು ಬಂದ್ರು, ಅವ್ರು ಐದು ವರ್ಷಕ್ಕೆ ನಾಲ್ಕು ವರ್ಷಕ್ಕೊಮ್ಮೆ ಫಿಲ್ಮ್ ತಗಿತಾರೆ, ಅವ್ರು ಸ್ವಲ್ಪ ಹ ಮತ್ತೆ ಹಂಗ ತೊಂದರೆ ಆಗ್ಬಿಡ್ತದೆ ಕನ್ನಡ ಇಂಡಸ್ಟರಿಗೆ, ಅಂದ್ರೆ ವರ್ಷೊಂದು ಫಿಲ್ಮ ಬಂದ್ರೆ ಚೆನ್ನಾಗಿರುತ್ತೆಪಾ. ಆಗ ಏನೋ ಬೆಳದು ಸಾಧ್ಯ ಆಗುತ್ತೆ. ಸುದೀಪ್ ಮಾಡ್ತಾರೆ ಬರ ಅವ್ ಚನ್ನಾಗಿಲ್ಲ ಮಾಡಕ್ ಕೊಡ್ತಾರೆ, ಶಿವಣ್ಣರು ಅವರು ಕೂಡ ಏನು ಚೆನ್ನಾಗಿರಲ್ಲ ಬಿಟ್ಟಿರಲ್ಲ. ಹೂ ಖರೆಗೆ ನೊಂದ
ಈ ಪೆದ್ದಿ ಅಂತ ಬಂತ್ ನೋಡ್ರಿ, ಅದು ಚೆನ್ನಾಗಿತ್ರಿ ಅದು ಮೂವಿ ಚಲನಚಿತ್ರ.
ಮೂರು ಸ್ಪರ್ಧೆಗಳು ಆಡ್ತಾರಲ್ಲ ಅದರಲ್ಲಿ ಅವರು. ಅದೇ ಅದು ನಾನು ಕೂಡ ಚಲನಚಿತ್ರನ ವೀಕ್ಷಣೆ ಮಾಡಿದ್ನಪ್ಪ ನಾನು. ನಾವು ಥಿಯೇಟರ್ ಹೋಗಿ ವೀಕ್ಷಣೆ ಮಾಡಿದ್ನಪ್ಪ ಬಾಳ್ ಚೆನ್ನಾಗಾಗಿದೆ ಫಿಲ್ಮ್.
ಕುತ್ತೆ ದು ಹೆವಿ ಹೊಡೆದಿರಿ.
ಅದ ಕ್ರಿಕೆಟ್ ಹೆಂಗ್ ಆಡ್ತಾರ ನೋಡಿರಾ ನೀವು, ಹಿಂಗ ಕುಂಟಗೋತ ಕುಂಟಗೋತ ಹೊಡ್ತರಲ್ಲ. ಔಟ್ ಆಫ್ ಸ್ಟೇಡಿಯಂ ಹೋಗ್ತಾದ ನೋಡ್ ಅದು.
ಅದು ಅದು ಮಾತ್ರ ಅದು ಸೀನ್ ಮಾತ್ರ ಬೆಂಕ್ರಿ.
ಬೆಂಕಿ ಸೀನ್ ಬಿಡು ಅದು ನಂತರ ಅದ್ರ ಕಲ್ಲು ಒ ಸ್ಥಾಪನೆ ಮಾಡತರ ನೋಡಿ ಅಲ್ಲಿ ಅವರು ಗುರುತಿಗೆ ಕಲ್ಲು ಸ್ಥಪನೆ ಮಾಡ
ಹ್ಮ ಅಲ್ಲಿ ಬಾಲ್ ಬಿದ್ದಿರುತ್ತೆರಿ. ಅಂದ್ರೆ ಮೂರು ಗ್ರೌಂಡ್ ದಾಟಿ ಅಟ್ಟು ಹೊಡೆದಿರ್ತಾರ ಅದು ಸುಮ್ಮದು ಇದು ಪಿಕ್ಚರ್ರಿ ಅದು.
ಅವ್ ಚಲನಚಿತ್ರಕ್ಕೆ ಎಲ್ಲ ಸಂಬಂಧಿತ ಅದು ಸಂಬಂಧಿತ. ಅಂದ್ರೆ ಅವ ಅದು ಅಂದ್ರೆ ರೈಲ್ ನಡೆದಿರ್ತತೆ ಅಂತೆ ಅಂದ್ರೆ ಇಷ್ಟು ಇಷ್ಟು ಹಿಂಗ ನಡೆದಿಲ್ಲ ಅದ ಅಂದ್ರೆ.
ರಿಯಲ್ ನಡದ್ರೆ ಇಷ್ಟೇ ಇದು ಗ್ರೌಂಡ್ ಬಿಟ್ಟ ಆಚೆ ಹೋಗ್ತಾರೆ ಅಷ್ಟೇ, ಮತ್ ಮತ್ ಮೂರ್ ಗ್ರೌಂಡ್ ದಾಟಿ ಹಿಂಗ ಹೋಗಲ್ರರಿ.
ಹಂಗ್ ಹೋಗಿಲ್ಲ ಅಂದ್ರೆ ಸ್ವಲ್ಪ ಅವರು ಉತ್ಸಾಹ ಬರಲಿ ನೋಡ್ ನೋಡಗರಿಗೆ ಸ್ವಲ್ಪ ಉಲ್ಲಾಸ ಬರಲಿ ಅಂತ ಹೇಳಿ ಹಂಗ ಮಾಡಿದಾರ ಅಷ್ಟೆ ಅವರು. ಆದ್ರೆ ರಾಮ್ ಅವರು ರಾಮಚರಣ್ ಸಬ್ಜ ಅಷ್ಟೇ ಇದೇ ಇರ್ತದೆ ತಿತ್ ಮಾಡಿದ್ದಾರೆ, ನ ನೀವು ತ್ರಿಬಲ್ಲಾರು, ವೀಕ್ಷಣೆ ಮಾಡಿದ ತ್ರಿಬಲ್ಲಾರು.
ಹಾ ನೋಡಿವ್ರಿ.
ರಣಂ ರೌದ್ರಂ ರುದ್ರಂ.
ಹ ಅರ್ಧಂಬರ್ಧ ನೋಡನ್ರಿ ಒಟ್ಟ.
ಅದ್ ಅದು ಮಾಡಿ ಚಲಾಚಿತ್ರದ ವೀಕ್ಷಣೆ ಮಾಡಿ ಫಸ್ಟ್ ನೀವು, ಅದು ಅರ್ಧಬರ್ದ ನೋಡ್ಬಾರ್ದು ನೋಡ ಚಲ ಲ್ಲದು ನೀವೇ ನೋಡಿ ಅರ್ಧಂಬರ್ದ ಅದು.
ಅದು ನಾವು ತ್ರಿಬಲ್ಲಾರ ಬಂದಾಗ ನಾವು ಕಾಲೇಜ್ದಾಗ ಇದ್ದೆವ ರೀ.
ಹ್ಮ್ ಕಾಲೇಜಗ ಪೂರ್ತಿ ವೀಕ್ಷಣೆ ಮಾಡಕಪ್ಪ ನೀವು ಅರ್ಧಮರ್ ಮಾಡಿದ್ರ ಅದು ಇಂಟೆಸ್ಟ್ ಬರಲ್ಲ ಆಮೇಲೆ.
ಇದಾಗ ಅದು ಅವಾಗ ಅವಾಗ ಹಾಕ್ತಿದ್ರಿ ಅವ್ ನಂಬರ್ ಮೊಬೈಲ್ ಅದು ಇದ್ದಿದ್ದಿಲ್ಲಲ್ರರಿ.
ಓ ಫೋನ್ ಇದಲ್ಲ ಮತ್ತ ಈಗಾರಫೋನ್ ಇತ್ತಾ ನೀಗ ನೋ ಜಗ್ಗ ಜಗ್ಗ ವರ್ಷ ಆಯತ ಬಂದ ಅದು ಎರಡ್ ಸಾವಿರ ಇಪ್ಪತ್ತ ಮೂರ್ ರಲ್ಲೆ ಬಂದಿದೆ ಅದು ಈ ಮೂ ಮೂರ್ ವರ್ಷ ಆಯ್ತಾ ಬಂದ ಅದು ಗ್ರ್ಯಾಂಡ ಸಕ್ಸಸ್ ಕಂಡಿದ್ದೆ ಅಪ್ಪ ಅದು ಹನ್ನೊಂದು ವರೆ ಕೋಟಿ ದುಡಿದಿದೆ ಹನ್ನೊಂದು ವರೆ ಕೋಟಿ
ಅದೇ ಅದೇ ರೀ ಅದು ಒಂದು ಅದರಲ್ಲಿ ಒಂದು ಡ್ಯಾನ್ಸ್ ಇದೆ ಅಲ್ರೀ ನೃತ್ಯ
ಅದೇ ನಾಟು ನಾಟು ನಾಟು ನಾಟು
ಹಾ ರೀ ಅದು ಅದಕ್ ಯಾವ್ದ ಒಂದು ಪ್ರೈಜ್ ಕೊಟ್ಟರಿ
ಅದ ಅದೇ ಆಸ್ಕರ್ ಯಾವ್ದಪ್ಪ ಅದ ಉತ್ತಮವಾದ ಆಸ್ಕರ್ ಆಸ್ಕರ್ ಅವಾರ್ಡ್ ಆಸ್ಕರ್ ಅವಾರ್ಡ್ ಬಂದಿದೆ ಹೌದ ಆ ಡ್ಯಾನ್ಸ್ ಗೆ ಆಸ್ಕರ್ ಅವಾರ್ಡ್ ಬಂದಿದೆ ಹಂಗಿದೆಪ್ಪ ಅ ಸ್ಟೆಪ್ಸ್ ನೋಡಿ ಹೆಂಗಿದೆ ಅಂತ ಹೇಳವು ಒಂದೊಂದು ಕೂಡ ಬೆಂಕಿ ಬೆಂಕಿ ರೀತಿ ಮಾಡಿದಾರ ಅವರು ಅವ್ರು ಕಲ್ಸ್ದಾರಗಪ್ಪ ಕಲ್ಸಿದಾರಗೆ ಬಾರಿ ಇದು ವ್ಯಾಟ್ಸಪ್ ಹೇಳಕ್ ನಾವು ಕಲ್ಸಿದರಿಗೆ ಅಂದೆ
ಕಾಲಿಸಿದವ್ರಿಗೆ ಕೊಡ್ತಾರೆ ಆಸ್ಕಾರ
ಅದೇ ಹೌದೌದು ಅಂದ್ರೆ ಇವ್ರಿಗೆ ಉತ್ತಮದ ಇದು ಉತ್ತಮವಾದ ಆಕ್ಟರ್ ಅಂತ ಹೇಳಿ ಅವಾರ್ಡ್ ಇವರಿಗೆ ಕೊಡ್ತಾರೆ ಆಸ್ಕರ್ ಅವಾರ್ಡ್ ಅವ್ರಿಗೆ ಕೊಡ್ತಾರೆ ಅದೇ ಮತ್ತೆ ಅವರೇ ಸೆಲೆಬ್ರಿಟಿ ಕನ್ಯಾನ
ಎಲ್ಲರಿಗೊ ಹೊಡಿಬೇಕು ಸೆಲೋಟ್ ಪಿಕ್ಚರ್ ಮಾಡಿದವರ್ಗೆ
ಅದು ಅದು ಕರೆಕ್ಟ್ ಆದೆ ಬಿಡು ಮತ್ತೆಲ್ಲರು ಸಹಾಯ ಮಾಡ್ತಾರೆ ಅದಕ್ಕೆ ಒಬ್ಬರು ಸಹಾಯ ನಡೋದಿಲ್ಲಅದು ಫಿಲ್ಮ್ ಅಂದ್ರೆ
ಹಾ
ಈ ಹೆಂಗ ಮತ್ತಿಲ್ಲಿ ವಿದ್ಯಾಭ್ಯಾಸ ಮಾಡುದ್ವ ಅಲ್ಲಿ ಶಿಕ್ಷಕರು ಹೇಗೆ ಶಿಕ್ಷಕರು ಕೂಡ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು ಇಂಪಾರ್ಟೆಂಟ್ ಅಂದ್ರೆ ನಮಗೆ ಒಮ್ಮೆ ಶಿಕರು ಹೇಳೋದು ಅರ್ಥ ಆಗಲ್ಲ ಆಮೇಲೆ ವಿದ್ಯಾರ್ಥಿಗಳು ಸ್ವಲ್ಪ ತಿಳಿಸಿದ್ರೆ ಬೇಗ ಅರ್ಥ ಆಗ್ ಬಿಡುತ್ತೆ
ಹೌದು
ಅದು ಪರೀಕ್ಷೆಗೆ ಯಾವ ಮುಖ್ಯವಾಗಿರುತೋ ಅವನ್ನೆ ಹೇಳತಾರೆ ವಿದಾರ್ಥಿಗಳು ಹಾಗಾಗಿ ಸ್ವಲ್ಪ ಬೇಗನೆ ಆರ್ತಾ ಬಿಡ್ತೆ ಅದು ಪರೀಕ್ಷೆಲಿ ಏನನು ಮಾಡಲು ಸಾಧ್ಯ ಆಗುತ್ತೆ ಹಾಗಾದ್ರೆ
ಹಾ ಮತ್ತೆ ಎಲ್ಲಾ ಆರಾಮಲ್ರಿ ಎಲ್ಲಾ
ಎಲ್ಲ ಕಡೆ ನಮ್ ಎಲ್ಲರ ನೀವ್ ಹೆಂಗಿರ್ತಾರಪ್ಪಾ ನೀವ್ ಚೆನ್ನಿದ್ರ ನಾವ್ ಚೆನ್ನಾಗಿರ್ತೀವಿ ನೋಡಪ್ಪಾ ಮತ್ತೆ ಮತ್ ಇನ್ನು ಎಷ್ಟು ಪರೀಕ್ಷೆ ಬಾಕಿ ನಿಮ್ದು ನಿಮ್ ಇನ್ನು ಎಷ್ಟು ಪರೀಕ್ಷೆಗಳು ಬಾಕಿಇವೆ ನಿಮ್ ಇನ್ನು
ಇನ್ನು ಮೂರು ಬಾಕಿ ಇದಾವ್ರೀ
ಇನ್ನು ಮೂರು ಬಾಕಿ ಇದ್ದಾವ ನಿಮ್ಮವು ಅಂದ್ರೆ ಅವತ್ ಅವತ್ತೆರಡು ಗ್ಯಾಪ್ ಆಯ್ತಲ್ಲ ನಿಮ್ದು ಅವವತ್ತೆರಡು ಗ್ಯಾಪ್ ಅದಕ್ ದೈಹಿಕ ಶಿಕ್ಷಣ ಇದೆ ನಾಳೆ
ಹೂ
ಅವತ್ ಎರಡು ಗ್ಯಾಪ್ ಆಯ್ತಲ್ಲ ಅದಕ್ಕೆ ಸ್ವಲ್ಪ ಮುಂದೊದ್ರ ನೀವೀಗ
ಅವತ್ ಕಾಲೇಜ್ ನಲ್ಲಿ ದೊಡ್ಡದು ಇದದು ಇತ್ರಿ ಫಂಕ್ಷನ್
ಸಮಾರಂಭ ಇತ್ತಾ ಓ ನಾ ನಾ ನಾ ನಾಲ್ಕನೇ ವರ್ಷದವ್ರದು ನಾಲ್ಕನೇ ವರ್ಷದವ್ರ್ದ ಇತ್ತಲ್ವಾ
ಹಾ
ಅದರ ಸಂಬಂಧ ಹ್ಮ ಪರವಾಗಿಲ್ಲ ಪರವಾಗಿಲ್ಲ ಮತ್ತ ಮಾಡಕಗತ್ತಲ್ಲ ಮತ್ತೆ ಹೌದೌದು ಮಾಡೋಗು ಬಿಡು ಮತ್ತೆ ಹೌದೌದು ಪರವಾಗಿಲ್ಲ ಮಾಡ್ಲೇಬೇಕಾಗುತ್ತೆ ಮತ್ತೆ ನೀವ ನೀವ್ ಕೂಡ ಬಿಟ್ಟು ಹೋಗತ ನಿಮ್ ಕೂಡ ಮಾಡ್ತಾರೆ ಮತ್ತೆ ಮಾಡ್ಬೇಕಾಗತ್ತೆ ಅದು ನಮ್ ಕರ್ತವ್ಯ ಅದು
ಹ ಅವ್ರಿಗೆ ಒಂದೊಂದು ಇದು ಕೊಟ್ರಿ ಒಂದು ಪ್ರಶಸ್ತಿ
ಏನ್ ಪ್ರಶಸ್ತಿ ಕೊಟ್ಟ್ರ ಅವ್ರಿಗೆ ಅದು ಪಾ ಪಾಪ್ಕಾರ್ನ್ ಪ್ರಶಸ್ತಿ ಕೊಡ್ತಾರೆ ಅದ ಕೊಟ್ರ ಪಾಪ್ಕಾರ್ನ್ ಪ್ರಶಸ್ತಿ
ಅದ ಅಲ್ರಿ ಇದು ಒಂದು ಫೋಟೋ ಕೊಟ್ರಲ್ರರಿ ಹಿಂಗೆಲ್ಲಾ ಬ್ಯಾಚಿಂದು ಫೋಟೋ ಹೊಡ್ಕೊಂಡಿ
ಓಹ ಅದ್ ಫೋಟೋ ಕೊಟ್ರ ಅದ್ನ್. ಫ್ರೇಮ್ ಮಾಡ್ಸಿಕ ಕೊಟ್ಟಿದಾರಾ ಅಷ್ಟ ಅಷ್ಟು ಬೇಗ ಫ್ರೇಮ್ ಮಾಡ್ಸಿದಾರಾ ಅವರು.
ಮೊದ್ಲೇ ಮಾಡ್ಸಿರ್ತಾರಿ.
ಅಲ್ಲ ನಾವೇ ಏನ್ ನಾವ ಎನ್ಕೊಂಡೆ ಗೊತ್ತಾ ಅವತ್ ಅವತ್ತೇ ರ ರಾತ್ರಿ ತಸ್ಕೊಂಡು ಫ್ರೇಮ್ ಮಾಡಿಸ್ಕೊಟ್ಟರ್ ನಾನ್ ಮಾಡಿದ್ದೆ.
ಇಲ್ಲ ಇಲ್ಲ ಇಲ್ರಿ.
ಓ ಮೊದ್ಲಿಗೆ ಮಾಡ್ಸಿದ್ರಾ.
ಹ ಮೊದ್ ಮಾಡ್ಸಾರೀ ಅದು ಮಾಡಿಸ್ಕ್ಯಾರೆ ಲಾಸ್ಟಿಗೆ ಬಿಟ್ಟು ಹೋಗ ಕೊಟ್ಯಾರ.
ಕೊಟ್ರ ಎಲ್ಲ ಅಂದ್ರ ತರ್ಡ್ರ್ಸ್ ಎಲ್ಲಾ ಕೊಟ್ರ ತರ್ಡ್ರ್ ಎಲ್ಲ ಸೇರಿ ಅದ್ ಕೊಟ್ರಾ.
ಹಾ ನಾವು ಫೋರ್ತ್ ಇಯರ್ಸ್ ಇದ್ದೇವೆ ಮತ್ತ ನಮಗ ಥರ್ಡ್ ಇಯರ್ ಮತ್ತ ಕೊಡ್ತಾರೆ.
ಸರ್ ಹೌದ ಏನಂತ ನೆಪಿರ್ತ ಬಿಬ ಹಂಗಾಗಿ ಸ್ವಲ್ ಸಂಬಂಧಗಳು ಗಟ್ಟಾಗಿಳ್ತವೆ ನೆನಪೊಳ್ಳಲು ಸಾಧ್ಯ ಇರುತ್ತೆ. ಆಮೇಲೆ ಅವರ್ಯಾರ ನೀವ್ಯಾರ ಅಂತ ಆಗ್ಬಾರ್ದ ಹಂಗ ಆಗ್ಬಾರ್ದ ನೋಡಪ್ಪ ಹಂಗ ಇದ್ರ ವಟ್ಟ್ ನನ್ ನನ್ ಜೀವನ ಪೂರ್ತಿ ನೆನಪರ್ಬೇಕ ಅದು ಕೊಟ್ರೆ.
ಹೌದೌದ್ ಬಿಡ್ರಿ ಎಲ್ಲಾ ನಮ ಇಡ್ತಾನ ನಮ್ ಜೊತೆ ಮಾತಾಡಿದಕ್ಕ. ಧನ್ಯವಾದಗಳೂರಿ.
ಆಯ್ತ ಆಯ್ತ್ ಧನ್ಯವಾದಗಳಪ್ಪ.
ಮತ್ತೆ ಸಿಗೋಣವ್ರಿ ಮತ್ತತ್ ನಮ್ಮ ದೂರವಾಣಿಗೆ ಕುುಲ್ಲಾ ಇದ್ದಾಗ ಕರೆ ಮಾಡ್ರಿ.
ಮತ್ತೆ ಮತ್ತೆ ಕರೆ ಮಾಡ್ತವವೆ ನಾವು ಇನಮ ಕರೆ ಮಾಡ್ತೀವಿ.
ಹುನ್ ಮಾಡ್ರೀ ಧನ್ಯವಾದಗಳುರೀ.
ಧನ್ಯವಾದಗಳು ಭೈ.